ನಾನು ಚೆನ್ನಾಗಿದ್ದೇನೆ ನೀವ ಹೋಗಿದ್ದೀರಿ
ನಾನ್ ತುಂಬಾ ಚೆನ್ನಾಗಿದ್ದೀನಿ ಹ ಐದು ು ಈಗ ತಾನೇ ಮಾಡ್ಕೊಬಂದೆ ನೀವೇನ್ ಮಾಡುದ್ರಿ ಏನ್ ತನ್್ರಿ
ಚಪಾತಿ ಅ ಕೋಳಿ ಸಾರು ಮುದ್ದೆ ಎಲ್ಲವನ್ನು
ನಾನು ಈಗ ತಾನೇ ಖುಷ್ಕ ಕುರ್ಮಾ ಕಬಾಬ್ ತಿನ್ಕೊ ಬಂದ್
ಹುಂ ಬರುತ್ತಲ್ಲ
ಹೌದು ನಾನ ಇವತ್ತು ನಿಮ್ಗೆ ತುಂಬಾ ಕೆಲ್ಸದಿಂದ ಕರೆ ಮಾಡಿರುವುದು ನನ್ಗೆ ಪಲಾವ್ ಮಾಡುದು ಹೇಳ್ಕೊಡಿ
ಪಲಾಮ ನನ್ಗೂ ಸರಿಯಾಗಿ ಬರುದಿಲ್ಲ ಆದರೂ ಹೇಳುತ್ತೇನೆ ಕೇಳಿ ಮೊದಲಿಗೆ ನಿಮ್ಮ ಬಳಿ ಯಾವಾವ ರೀತಿ ತರಕಾರಿ ಇದಿಯೋ ಅದನ್ನ ಕಟ್ ಮಾಡ್ಕೋಳಿ ಕ್ಯಾ ಕ್ಯಾರಟ್ ಟ ಮತ್ತೆ ಬೀನ್ಸ್
ಹ್ಮ ಮತ್ತೆ ಆಲೂಗೆಡ್ಡೆ ಬಟಾಣಿ ಹ್ಮ
ಇದನ್ನೆಲ್ಲಾ ಹಚ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಇದ್ರೆ ಅದನ್ನ ಚಿಕ್ ಚಿಕ್ದಾಗ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದನ್ನ ಚೆನ್ನಾಗಿ ರುಬ್ಕೊಳ್ಳಿ ನುಣಗಾಗೋತರ ಹೌದು ನೀವು ಒಂದು ಟ್ಟ ಅಕ್ಕಿ ಹಾಕಿದರೆ ಅದಕ್ ಎರಡು ಲೋಟ ನೀರನ್ನು ಹಾಕಬೇಕು ಹ್ಮ್ ಮೊದಲಿಗೆ ಒಂದು ನಿಮಿಷ ಗೆಳತಿ
ಅವ ಗಣತಿ ನಿಮ್ಮ ಜಂಗಮವ ಅನ್ನು ಸ್ವಲ್ಪ ಕಡಿಮೆ ಮಾಡಿತ್ತು ಜಂಗಮ ಮಾಡಿ
ಮೊದಲಿಗೆ ಪಾತ್ರೆಗೆ ಎಣ್ಣೆ ಹಾಕಬೇಕು ನಂತರ ಅದಕ್ಕೆ ಪಲಾವೆಲೆ ಹೂವು ಎಲ್ಲ ಬರುತ್ತದೆ ಅಲ್ಲವೇ ಅದನ್ನು ಹಾಕಿಬ ಹಾಕಬೇಕು ನಂತರ ನಾವು ಮ ಇದು ಪೇಸ್ಟ್ ಇರುತ್ತೆ ಅಲ್ವೇ ಈರುಳ್ಳಿ ಬೆಳ್ಳುಳ್ಳಿ ತ್ತು ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನ ನುಣ್ಣಗೆ ರುಬ್ಕೊಂಡಿರ್ತೀವಲ್ವಾ ಹ ಅದು ಮತ್ತೆ ಮೆಣಸಿನ್ಕಾಯಿ ಒಂಚೂರ್
ಅದು ಬೆಳ್ಳುಳ್ಳಿ ಪೇಸ್ಟ್ ಎಷ್ಟ ಆಗ್ಬೇಕು ಅಂತಾನೇ ಗೊತ್ತಾಗಲ್ಲ ನಂಗೆ
ಅದು ಕ್ವಾಂಟಿಟಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ರೈಸ್ ಬೇಕು ಅದು ಇಲ್ಲಾಂದ್ರೆ ನಿಮ್ಮ ಅಮ್ಮನನ್ನು ಕೇಳಿ
ಹ್ಮ್ ಹ್ಮ್
ಹಾಕಿ ನಂತರ ತರಕಾರಿ ಹಾಕಬೇಕು ಕ ಹಚ್ಚಿಡ್ತೀವಲ್ಲ ಅದನ್ನ ಹಾಕಬೇಕು ಹಾಕಿ ಒಂದು ಸ್ವಲ್ಪತ್ತು ಎಣ್ಣೆಯಲ್ಲಿ ಹಾಗೇನೆ ಕರಿಬೇಕು
ಹ್ಮ್
ಹಾ ನಂತರ ಆಮೇಲೆ ಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಕುದಿಸಬೇಕು ಕುದಿದ ನಂತರ ಅದಕ್ಕೆ ಅಕ್ಕಿಯನ್ನು ನೆನೆಸಿರಬೇಕು ಅಥವಾ ಹಾಗೆ
ಹ್ಮ್ ಹೌದಾ ಹ್ಮ್ ಹ್ಮ್ ಹಾಂ ಹಾ ಹೌದ ಹೌದು ಕೇಳಿದ್ದೀನಿ ಹೇಳಿ ಹ ಹ್ಮ್ ಮತ್ತೆ ಸ್ವಲ್ಪ ಮಲಿ ಚ ಸೊಪ್ಪು ಕುದ ಸೊಪ್ಪು ಸರಿ
ಮುಚ್ಚ ಮುಚ್ಚಿ ಅದನ್ನು ಒಂದು ಎರಡು ವಿಸಿಲ್ ಬರೋ ತನಕ ಬಿಡಬೇಕೇು ನಂತರ ತೆಗೆದು ನೋಡಿದರೆ ಗಮ್ಮಂತ ಸ್ಮೆಲ್ ಬರುತ್ತೆ ಪಲಾವ್ ರಡಿ
ಹೌದಾ
ನಂತರ ಅದಕ್ಕೆ ಇದು
ಮೊಸೂರು ಕಳಸ್ನಿ ಮೊಸೂರು ಮಾಡ ಹ್ಮ್ ಹ್ಮ್
ಅದಕ್ಕೆ ಹಾಕಿಕೊಂಡರೆ ಪಲಾವ್ ಜೊತೆಗೆ ತಿನ್ನೋದಕ್ಕೆ ಮೊಸರು ಬಜ್ಜಿನೂ ಸಹ ರೆಡಿ ಇರುತ್ತ ತಯಾರಿರುತ್ತದೆ
ಇ ನಾಳೆ ಬೆಳಿಗ್ಗೆ ಅದೇ ಊಟ ಮಾಡೋಣ ಅಡ್ಗೇನಾ ಅಂದ್ಬಿಟ್ಟಿ ಕೇಳಿದ್ದು ನಾನ ಅದು ಕಲ್ತಿಲೆ ಅದು ಕಲ್ ಮತ್ತೆ ಇಲ್ಲ ಪಲಾವ್ ಮಾಡಿದ್ದು
ಹೌದ
ಹ್ಮ್
ಹೌದು ಅದ ಯಾವ್ದೋ ನನ್ನ ಗೆಳತಿ ಒಬ್ಬಳು ಮಾಡಿಕೊಳ್ಳು ಬರು ತಿಂತಳು ಕಾಲೇಜಿನ ಸಮಯದಲ್ಲಿ ಯಾವಾಗ ನೋಡಿದರನುೂ ಅದೇ ಮಾಡಕೊಂಡು ಬರುತ್ತಿದ್ದಳು ಅದೇನೋ ಕ ಚಿಕ್ಕಡಿನೋ ಕಚ್ಚಡಿನೋ ಏನು ಅನ್ನತೀರಲ್ಲಾರ
ಚಿರಿ ಯದು ಅದು ಕಿಚಡಿ ಈಗ ನೀವ್ ಹೇಳಿದ್ರಲ್ಲ ಅದೇ ತರ ಆದ್ರೆ ನಾವು ಹಲ್ದಿ ಜಾಸ್ತಿ ಹಾಕ್ತಿವಿ
ಏನಾಗ್ತಿರಿ ಓಹೋ ಅರ್ಶಿನ
ಹಾ ಅರ್ಶಿನಾ
ಹ್ಮ್
ಜಾಸ್ತಿ ಹಾಕಿ ಕೊತ್ತಂಬಿರಿ ಸೊಪ್ಪು ಜಾಸ್ತಿ ಹಾಕಿ ಗಾರ್ಲಿಕ್ ಪೇಸ್ಟ್ ತ ಈ ಗಾರ್ಲಿಕ್
ಆ ಶುಂಠಿ ಬೆಳ್ಳುಳ್ಳಿ ರುಬ್ಕ್ತೀವಲ್ಲ ಆಗ ಅತ್ರರಲ್ಲಿ ಜಾಸ್ತಿ ಏನದು ಕೊತ್ತಂಬಿರಿ ಸೊಪ್ಪು ಹಾಕೊಂಡೆ ರುಬ್ಬ ಹಾಕ್ಬೇಕ ಹೌದು ನಾನು ಒನೂ ತಿಂಲ್ಲ ರ ಹೌದಾ ಈಗ ಬರುವ ಈಗ ಬರುವಾರ ನಮ ಊರ್ ಜಾತ್ರೆ ಇದೆ ಸೋಮವಾರ ಸೋಮವಾರದಿಂದ ಶುಕ್ರವಾರ ತನಕಾಗ ನೀವು ಬಂದ್ಬಿಡಿ ಜಾತ್ರೆ ನೋಡ್ಕೊಂಡಿ ನನ್ ಕಿಚಡಿ ಮಾಡಿ ಕುಷ್ಕಾ ಮಾಡಿ ಊಟ ಮಾಡ
ಇಲ್ಲ ನಿಮ್ಮ ಮನೆಗೆ ಬಂದರೆ ನನಗೆ ಬಿರಿಯಾನಿ ಬೇಕಿದೆ
ಅದು ತಿನ್ಕೊ ಹೋಗುರಿ ಬನ್ನಿ ಹ್ಮ್ಲ್ಮ ಏನ ನೀ ನೀವು ಬಂದ್ರೆ ಸಂಜೆ ಬನ್ನಿ ಆಾಗ ಬಿರಿಯಾನಿ ಬಾಬು ಜಾಮೂರು ಆಮೇಲೆ ಹ್ಮ್ ಏ ಮಾರ್ನಿಂಗ್ ಏನದು ಮಾರ್ನಿಂಗ್ ಏನು ಮಾರ್ನಿಂಗ್ ಏನಂತ ರ ಕನ್ನಡದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಕಿಚಡಿ ಮಾಡಿ ಚಟ್ನಿ ಮಾಡಿ ಕೊಡ್ತೀನಿ ವಡೆ ತಸಿ ಮಧ್ಯಾಹ್ನ ಮತ್ತೆ ಕುಷ್ಕಾ ಮತ್ತೆ ಕಬಾಬು ಹೌದು ಹೌದು ಚಟ್ನಿ ಮಾಡ್ತೀವಿ ನಾವು ಅದಕ್ಕೆ ದಾಲ್ಚಾ ಅಂತಾನೂ ಇರುತ್ತೆ ಒಂದು ಅದು ಸಕ್ಕತ್ತಾಗಿರುತ್ತೆ
ನಿಮ್ಮ ಮನೆಯಲ್ಲಿ ತಿಂಡಿಗೆಲ್ಲ ಇದನ್ನೇ ಯಾವಾಗ್ಲೂ ಮಾಡ್ತಾರಾ
ಯಾವಾಗ್ಲು ಅಂತ ಅಲ್ಲಾ ಓ ಅದಕ್ಕ ಒಂದ್ ಸತಿ ಆತರ ಹ್ಮ ಹೌದು ಹ್ಮ್ ಇಡ್ಲಿ ಮಾಡ್ತೀವಿ ಖುಷ್ಕಾ ಮಾಡ್ತೀವಿ. ಆಮೇಲೆ ಕಿಚಡಿ ಮಾಡ್ತೀವಿ, ಪರೋಟಾ ಮಾಡ್ತೀವಿ, ಚಪಾ ಚಪಾತಿ ಮಾಡ್ತೀವಿ ಹ್ಮ್ ಆಮೇಲೆ ಯ ಇದು ಖೀಮಾ ರೋಟಿ ಮಾಡ್ತೀವಿ
ಕೀ ಮಾ ರೊ
ಅದು ಹೆಂಗಿರುತ್ತದೆ. ಅದು ಪರೋಟಾ ತರ ಚಪಾತಿ ಆಮೇಲೆ ಖೀಮಾ ಫುಲ್ ಮಟನ್ ಫುಲ್ ಪೀಸ್ ಪೀಸ್ ಚಿಕ್ ಚಿಕ್ಕದು ಪೀಸ್ ಮಾಡಿಬಿಟ್ಟಿಯದು, ಗೊತ್ತಾಯ್ತಾ,
ಮತ್ತೆ ತಿಂಡಿಗೆ ಇಷ್ಟು ಮಾಡಿದರೆ ಊಟಕ್ಕೆ ಏನ ಮಾಡುತ್ತೀರಿ
ಊಟಕ್ಕೆ ಅನ್ನ, ಸಾಂಬಾರು, ಕುರ್ಮಾ,
ಹ್ಮ್ ಏನ ಎಲ್ಲಾ ಮಾಂಸಾಹಾರಿಗಳು ಇದೆ
ಮುಸ್ಲಿಮ ಅಂದ್ರೆ ಮಾಂಸಾಹಾರನೇ ಅಲ್ವಾ ನಮ್ಮ ಕಡೆ ಎ ಹೌದು ಹೌದು ಬಿರಿಯಾನಿ ತುಂಬಾ ಪ್ರಸಿದ್ಧವಾಗಿರುವ ಅಡುಗೆ ನಮ್ ಕಡೆ ಹೌದು ಅದು ಖಂಡಿತ ಮಾಡ್ಕೊ ಬಂದ್ ಕೊಡ್ತೀನಿ ನೀವ ಯಾವಾಗ ಬರ್ತೀರಾ ಜಾತ್ರೆಗೆ
ಯಾವ ವಾರ ಜಾತ್ರೆ ಇರತ್ತೆ ಅಂತ ಹೇಳಿದ್ದೀರಿ
ಸೋಮವಾರ ಹಾಗಾದ್ರರೆ ನಾನು ಭಾನುವಾರ ಸಂಜೆ ಇಲ್ಲಾಂದ್ರೆ ಸೋಮವಾರ ಬೆಳಿಗ್ಗೆ ಬರುತ್ತೇನೆ
ಹೌದಾ ನಾನು ನನ್ನ ಗೆಳತಿಯನ್ನು ಕರೆದುಕೊಂಡು ಬರಬಹುದೇ ಹೌದು ಹೌದು ಕರ್ಕೋ ಬನ್ನಿ ಒಬ್ರೇ ಬರದ್ ಬೇಜಾರಾದ ನಿಮ್ ಗೆಳತಿನ್ನ ಕರ್ಕೊ ಬನ್ನಿ ನಾನ ಏನು ಹೇಳಲ್ಲ ಚೆನ್ನ್ ನೋಡ್ಕೊಂಡು ಚೆನ್ನಾಗಿ ಊಟ ಗಿಟ ಮಾಡಿ ಕಳ್ ಹೂ
ಹ್ಮ್ ಸರಿ ಯಾವ ಯಾವ ರೀತಿಯ ಜಾತ್ರೆ ನಡೆಯತದೆ ಅಲ್ಲ ಹೌದು ಬೇರೆ
ಅದು ನಿಮ ದೇವ್ರದು ಜಾತ್ರೆ
ಏನು ವಿಶೇಷ ಇರುತ್ತದೆ ಆ
ಆ ದಿನದ ವಿಶೇಷತೆ ಏನು ಅಂತ ಅಂದ್ರೆ, ಬೆಳಗ್ಗೆ ಎದ್ದಿ ಸ್ನಾನ ಗೀನ ಮಾಡಿ ಹೊಸ ಬಟ್ಟೆಗಳಾಕಿ ಎಲ್ಲಾರ್ಗೂ ನಮಾಜ್ ಮಾಡಿ ಆಮೇಲೆ ಮಶಾಣ ಇರುತ್ತಲ್ಲ ಅಲ್ ಗೋಗಿ ನಮ್ದು ಕುಟುಂಬದವರು ಯಾರ್ ತೀರೋಗಿರ್ತಾರೆ ಅವ್ರಿಗೆ ಹೂ ಹಾಕಿ ಅವ್ರಿಗೋಸ್ಕ ಯಸ್ಕರ ನಮಾಜ್ ಮಾಡಿ, ಹ್ಮ್ ಅವ್ರಿಗೋಸ್ಕರ ಧುವಾ ಮಾಡಿ ಪ್ರಾರ್ಥನೆ ಮಾಡಿ ಅದನ್ ಅಲ್ಲಿಂದ ಮನೆಗ್ ಬಂದಾಗ ಬಿರಿಯಾನಿ ಗಿರಯಾನಿ ತೀನ್ ಬುಟ್ಟಿ ಎಲ್ಲಾರ್ನುೂ ಈದ್ ಮಿಲಾದ್ಂತ ಆ ಈತರ ನಾವು ಶುಭಾಶಯಗಳು ಅಂತ ಹೇಳ್ತಿೀವಲ್ವಾ ಆತರ ಈದ್ ಮಿಲಾದ್ ಅನ್ಬಿಟ್ಟ ಹ್ಯಾಂಡ್ ಶೇಕ್ ಕೊಡ್ಬಿಟ್ಟಿ ಹಗ್ಗ ಮಾಡಿ ಹ್ಮ್ ತರ ಅಪ್ಕೊಂಡಿ ಈಗ ನಮ ನನ್ಗಿಂತ ಮ ದೊಡ್ಡವ್ರನ್ನ ನಾನು ಆತರ ಮಾಡಿದ್ರೆ ಅವ್ರು ನನ್ಗೆ ಪೈಸೆ ಕೊಡ್ಬೇಕು
ಹಂಗಂದ್ರೆ ನವು ದುಡ್ಡು ಕೊಡ್ಬೇಕು ಹಾ ನಿನಗೆ ಎಷ್ಟು ಜನ ಕೊಟ್ಟಿದಿದ್ದಾರೆ ಆ ರೀತಿ
ನ ನಾನ್ ಚಿಕ್ಕೋಳಲ್ಲ ಮನೇಲಿ ಎಲ್ಲಾರ ಹತ್ರ ಜಗಳ ಮಾಡಿ ಇಸ್ಕೋತೀನಿ
ಹೌದಾ ಹ್ಮ
ನಗೆ ಮೂ ನೂವರೆ ಸಾವಿರ ಸಿಕ್ಕಿದ್ದು ಹ ಅಮ್ಮ ನನ್ಗೆ ಬ್ರೇಸ್ಲೆಟ್ ಕೊಡ್ಸ್ತ ಯ ಅನ್ಬಿಟ್ಟು ಈಸ್ಕೋಬಿಟ್ರು ಇನ್ನುೂ ಪೈಸೆ ಚೊಂಡ್ ಬಿಟ್ಟ ಕೊಡು ಕೊಡಿಸತೀನಿ ಅಂತ ಅಂತಿದಿದ್ದಾರೆ ನಾನು ಎಲ್ಲಿಂದ ತರ್ಲಿ ನೀವೇ ತಂದ್ಬಿಟ್ಟು ಕೊಡಸಿ ಅಂದೆ ಅದಕ್ಕೆ ಹ್ಮ್ ಸುನಾರ್ಗೆ ಕೊಟ್ಟಿದ್ದಾರೆ ಈ ಡಿಸೈನ್ ಮಾಡ್ಕೊಡಿ ಎಂತ
ಓ ಆಗ ಡಿಸೈನು ಸೆಲೆಕ್ಟ್ ಮಾಡಿದೀಯ
ಹ್ಮ್ ಆಯ್ತು ನಾನು ನಾಳೆ ಕರೆ ಮಾಡ್ಲಾ ನಂ ತುಂಬಾ ನಿದ್ದೆ ಬ
ನಿಿನ ಕಣ್ಣುಗಳೇ ಹೇಳುತ್ತ
ಶುಭರ ರಾತ್ರಿ ಹತ್ತು
ಹ